ಹಲೋ ಹಲೋ ಯಾರ ಹಲೋ ಹಾ ಹೇಳ್ರಿ ಸರ.
ಸರ್ ನೀವ ಸರ್ ನಮ ಹೆಸರ ವಿನಯ ಕಾಂತ.
ವಿನಯ ಕಾಂತ ರಿ. ನಮ್ದ ಹೆಸರ ಗೌಡ ಅಂತ್ರೆ.
ಗೌಡ.
ಅವರಿ ಗೊತ್ತು ರಿ.
ಭಗವಂತರ ಗೌಡ ಹ ಎಲ್ಲಿಂದ್ರಿ ನೀವು.
ನಾವು ಇಲ್ಲೇ ಸುರಪುರ್ ದಿಂದ ಮಾತಾಡತಾ ಇದ್ವಿ.
ಸುರಪುರ ಇಂದ.
ಹೌದ್ರೀ ನಿಮದ ಊರ ರೀ.
ನಮ್ಮೂರ್ ಬಾಲ್ಕಿ ರಿ.
ಬಾಲ್ಕಿ ರಿ.
ಹ್ಮ್ಮ ರಿ.
ಮತ್ತೆ.
ಮತ್ತ ಏನಿಲ್ಲ ರಿ ನೀವು ಸುರಪುರ ನಿಂತ ನಾವು ಸುರಪುರ್ ನಿಂತ ಅಂದ್ರ ನಿಮ್ದು. ಗೌಡರ ಅಲ್ಲ ಅಲ್ಲಿ ಸುರ್ ಸುರ್ಪುರ್ನಾಗ ನಾಯ. ಬಾಳ ಇದ ನಾಯಕರು ನಡೀತಂತಲ್.
ಹಾ ರೀ ನಾಯ್ಕರ ನಾಯ್ಕರ ದೊರೆ ಬಾಳ ಅದಾವ ರೀ.
ಅಂತ್ರ ಅಲ್ಲಿ ಅಲ್ಲಿ ರಾಜರು ಇದ್ದಿರ್ತಾರ ಅಲ್ಲ ಪೈಲ.
ಹಾ ರೀ ರಾಜ ರಾಜ ಅವರು ಎಲ್ಲರೂ ಆಳ್ವಿಕೆ ಆಳ್ವಿಕೆ ಮಾಡ್ಯಾರ. ಕೃಷ್ಣ ರಾಜೇಗೌಡ ಎಲ್ಲರ.
ವೆಂಕಟಪ್ಪ ನಾಯಕ್ ಅವ್ರೇ ಏನ್ರಿ.
ವೆಂಕಟಪ್ಪ ನಾಯಕರಿ ಬಾಳ ಮಂದಿ ಹೋರಾಟ ಮಾಡಾರ್ರೀ ಸುರಪುರ ಕಡೆ.
ನೀವ ಏನ್ ಹೋರಾಟ ಮಾಡ್ರಿ.
ನಾವ ಏನಿಲ್ರಿ ಈಗ ನಾವಿ ಮುಂದೆ ಅವ್ರಪ್ಲೆೇ ಆಗ ಆಗಬೇಕು ಅಂತ. ನಮ್ದು ಆಯ್ತ್ ರಿ ಒಂದು. ಸರಿಯಾಗಿ ಸ್ಟೆಡಿ ಮಾಡಕೇಸಿ. ನಾವು ನರ್ಸಿಂಗ್ ರೀ ಬಿ ಎಸ್ ಸಿ ನರ್ಸಿಂಗ್ ಅಂತ ಮಾತಾ ಮಾಡ್ತಾ ಇದ್ದೇವಿ.
ಹೌದ ನೀನೆ ಎಜುಕೇಶನ್ ಆಗಿತ ಏನ್ರಿ.
ಹ್ಮ್ಮ್ ರೀ ಎಜುಕೇಶನ್ ರೀ ನಮ್ದು.
ಹ್ಮ್ಮ ಹ್ಮ್ಮ ಹ್ಮ್ಮ.
ಹ್ಮ ರಿ.
ಮತ್ತ ರಿ ನಿಮ್ದ ಎಜುಕೇಶನ್ ರೀ.
ನಮ್ದ ಏಜುಕೇಶನ್ ಆಗಿದ್ದರಿ. ನಮ್ದ ಬಿಕಾಾಮ್ ಮುಗದೀದೆ ನಾವಲ್ಲಾ ಈಗ ನಮ್ದು ಬಿಸ್ನೆಸ್ ಇದ್ದೇ ರಿ.
ಬಿಸಿನೆಸ್ ಇದ್ದಿದ್ರೀ ಚೆನ್ನಾಗತ್ತಲ್ಲ ಏನ್ ಬಿಸಿನೆಸ್ ಅದಾರ.
ಬಿಸಿನೆಸ್ ಅಂದ್ರೆ ನಮ್ದು. ಎರಡ ಮೂರ ದುಕಾನ್ ಇದದೆೇ ರೀ.
ಹ್ಮ್ಮ್.
ಒಂದ್ ಎಲೆಕ್ಟ್ರಾನಿಕ್ಸ್ ಅದ ರಿ ಒಂದು ಹಾರ್ಡವೇರ್ ದು ಇದೆ ರಿ ಮತ್ತೊಂದು ಬಟ್ಟ. ಬಟ್ಟೆ ಅಂಗಡಿ ಇದೆ ರಿ.
ಹೌದ್ರೆ.
ನಮ್ದ ಐವತ್ತ ಎಕರೆ ಹೊಲ ಇದ್ದೀರಿ.
ಹೌದ್ರಾ.
ಜಾಸ್ತಿ ಏನ್ ಇಲ್ಲ ರಿ ಒಂದ ಮೂರ ನಾಲ್ಕು ಟ್ಯಾಕ್ಟರ್ಸ್ ಇದೇ ರಿ. ನಡೀತದ ರಿ ಅದೇನ ಅಷ್ಟೇ ಏನೀಲ ರಿ.
ಚೆನ್ನಾಗತ್ತಲ್ಲಾ ಇವು ನಿಮ್ದ್ ಫ್ಯಾಮಿಲಿ ಮೆಂಬರ್ ದಾಗ ಎಷ್ಟು.
ಸಾಮಿ ಇಲ್ರಿ ನಾ ಒಬ್ನೇ ಇದ್ದೇನ್ರಿ ನಮ್ಮ್ ಮನ್ಯಾಗ ನಾವ್ ನಮ್ಮ್ ಅವ್ವ ಅಪ್ಪ ಇದ್ದಾರಿ.
ಓ ಚೆನ್ನಾಗೈತಲ್ಲೊ ಒಬ್ಬನೇ ಇದ್ದಂದ್ರೆ ಅಷ್ಟ ಆಸ್ತಿ. ಚೆನ್ನಾಗೈತಲ್ಲ ಮುಂದೆ ಫ್ಯೂಚರ್ ಬಗ್ಗೆ ಸರಿ ಪ್ಲಾನ್ ಮಾಡಿದ್ರ ಓದ್ತಾ ಇರ್
ಕಂಪ್ಲೀಟ್ ಇದೇರಿ ಬಿಸ್ನೆಸ್ ನಮ್ದೇ ಇದೆ ಮತ್ತೆಲ್ಲ ಜಾಬ್ ಮಾಡ್ಬೇಕ ಅನ್ಕೆ ನಾವೇ ನಮ್ದ್ರೊಳಗೆ ನೋಡ್ಕೋತಿದೇವರೆಲ್ಲ.
ಹೌದ್ರಿ ಇನ್ನ ಮುಂದೆ ಸ್ಟಡಿ ಮಾಡ್ಬೇಕಂತ ಐತೆನ್ರಿ ನಿಮಗ.
ಇಲ್ಲಲ್ರಿ ಐತ್ರಿ ನಮ್ದೆಲ್ಲ ಡಿಗ್ರಿ ಮುಗಿದಿದೆರಿ ಬಿಕಾಂ ಮುಗಿದಿದೆ ಒಂದ್ ಡಿಗ್ರಿ ಇದೆ. ಸೊ ನಾರ್ಮಲ್ ಡಿಗ್ರಿ ಸಲ್ಯಕ್ ನಾರ್ಮಲ್ ಡಿಗ್ರಿ ಮಾಡಿದೆವ್ರಿ ಎಲ್ಲ ಬಿಸ್ನೆಸ್ ನಡ್ಸ್ಕೊಂಡ್ ನಡ್ಯಬೇಕ ಕಲ್ರಿ ಯಾರೀ.
ಹಾ ಹಾ
ಹ್ಮ್ ಅಷ್ಟೇ ರೀ ಮೂರ್ ಅಂಗಡಿ ಇದೀವಿ ಎಲ್ಲಾ ತೋಟ ಇದೆ ಹೊಲ ಇದೆ.
ಹಾ
ಆಯ್ತ್ ರೀ ಮನ್ನೆ ಕಾರ್ ತೊಂಡಿದೇವ್ರಿ ಕ್ರೀಟಾ ಟಾಪ್ ಮಾಡಲ್. ಹಾ ರಿ
ಚೆನ್ನಾಗಿತ್ತಲ್ಲ ನೀ ಒಬ್ನೇ ಮಗ ಅಂದ್ರೆ ಇಷ್ಟ. ಅಷ್ಟೇ ನಿಮ್ ನಿಮ್ಮ್ ಪಪ್ಪೋರ್ ಬಾಳ ಜೀವ ಮಾಡ್ತಾ ಇದ್ರು ನಮಗ.
ಹಾ ರೀ ತುಂಬಾ ತುಂಬಾ ಚೆನ್ನಾಗ್ ನೋಡ್ಕೋತಾ ಇರ್ತಾರ ನಾ ಅವ್ರಿಗ ಅವ್ರ ನಮಗ್ ನೋಡ್ಕೋತ ಇದ್ರೆಲ್ಲ ಚಲೋ ಇದ್ದರಿ.
ಹ
ಹಾ ರಿ ನೀವ್ ಕಾಲೇಜ್ನಾಗ ಇದ್ದೀರ ಏನ್ರಿ.
ಹಾ ರೀ ಕಾಲೇಜ್ದಾಗೇನೋವ್ರೀ ಅಂದ್ರೆ ಈಗ ಪ್ರೆಸೆಂಟ್ ಅಂದ್ರ ನಾವು ಹಾಸ್ಟೆಲ್ದಾಗ ಇದ್ದೇವ್ರೀ. ನಮ್ಮೂ ಎಕ್ಸಾಮ್ ನಲ್ಯತ ಇದ್ದ ಬಿ ಎಸ್ ಸಿ
ಬಿ ಎಸ್ ಸಿ ಎಕ್ಸಾಮ್ ಮಾಡ್ಯತವ ಏನ್ರಿ ಚೆನ್ನಾಗ್ ಓ ದ್ರಿ ಚೆನ್ನಾಗ್ ಓದ್ರಿ. ನಿಮ್ದ ಏನಿದೆ ಫ್ಯಾ ಫ್ಯ ನಿಮ್ ಫ್ಯಾಮಿಲಿ ಬ್ಯಾಗ್ರೌಂಡ್ ಏನ ಅದ ರೀ.
ನಮ್ ಫ್ಯಾಮಿಲಿ ಬ್ಯಾಗ್ರೌಂಡ್ ಏನ್ ಇಲ್ರಿ ನಾವ್. ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರ್ತೇವ್ರಿ. ಅಷ್ಟೇನ ಎನ್ ಇಲ್ರಿ ಒಂದ್ ಏಳ ಎಂಟು ಎಕರ್ ಹೊಲ ಐತ್ರಿ.
ಅದೇ ನಾವ್ ಹೊಲಾನೇ ನೋಡ್ತಾ ಇರ್ತರಿ ನಾವ್ ನಮ್ ಪಪ್ಪರ್ ಫಾರ್ಮರ್ ಹರರಿ.
ಹಾರ ಹಾ ರ್ ಹಾ ರ್ ನಿಮ್ಮುಗ್ ಹಾಬೀಸ್ ಏನ ಅವರಿ.
ನಮ್ಮ್ ಆಬೀಸ್ ಐತ್ರಿ ಪ್ಲೇಯಿಂಗ್ ಗೇಮ್ಸ್ ಸಿಂಗಿಂಗ್ ಡ್ಯಾನ್ಸಿಂಗ್ ನಾ ಡ್ಯಾನ್ಸಿಂಗ್ ಬಿ ಮಾಡತೇನ್ ರೀ ಸಿಂಗಿಂಗ್ ಬಿ ಮಾಡ್ ಮಾಡ್ಕಂಡ್ರಿ.
ಸಿಂಗಿಂಗ್ ಮಾಡ್ತೀರಾ ಹಾಡ ಹ್
ಹ ರಿ ಹ ಸಿಂಗಿಂಗ್ ಅಂದ್ರೆ ರ್ಯಾಪ್. ಸಾಂಗ್ ಇಷ್ಟ ಐತ್ರಿ ಅದು ರ್ಯಾಪ್ ಸಾಂಗ್ ಹಾಡ್ತಾರ್ ನೋಡ್ರಿ ಅದು ಇಷ್ಟ ಐತ್ರಿ. ಅಂದ್ರೆ ಫೇವ್ರೇಟ್ ಸಾಂಗ್ ಅಂದ್ರೆ ಹಿಂದಿನೇ ಬರ್ತೈತಿ ನನಗೆ. ಆರತೇನ್ರಿ ಅಂಗ ಹಂಗೇನ ಇಲ್ರಿ ಹಿಂದಿ ಸಾಂಗ್ ಬರುತೇರಿ ನಿಮಗ್ ಕೆಳ್ಸತೈತ್ರಿ.
ಹಾ ರ್ ರಾರಿ ಹೇಳ್ರಿ ಹೇಳ್ರಿ ಹಾಡ್ರಿ ಹಾ ಬರುತ್ತೆರಿ ಬರುತ್ತೆರಿ ಬರುತ್ತೆರಿ ಹಾಡ್ರಿ.
ಹಾ ರೀ ಹಾ ಹಾಡ್ತೀನ ನೋಡ್ರಿ.
ಹಾ ರಿ
ಸೋಚತಾವೋ ಕೀವೋ ಕಿತನೆ ಮಾಸೂಮತೆ. ಕ್ಯಾಸೆ ಕ್ಯಾ ಹೋಗಯೇ ದೇಖತೆ ದೇಖತೆ. ಸೂಚುತಾಂವೋಕಿ ಓ ಕಿತನೆ ಮಾಸೂಮತೆ. ಕ್ಯಾಸೆ ಕ್ಯಾ ಹೋಗಿಯೇ ದೇಕತೆ ದೇಕ್ ತೆ ಚಲೋ ಹಾಡ್ತೇನ್ರೀ ವೈ ನನ್ ಫೋನ್ ಚಾಲೂ ಅದ ನಿನ್ನ್ ಫೋನ್ ಎಲ್ಲದ ತೊಗೊ ಹೌದ್ರಿ.
ಹಾ ರೀ
ಮತ್ತೇರಿ.
ಏಲ್ಲಾ ನಿಮ್ದೇರೀ ಮತ್ತ ನಿಮಗ ನೀವು ಏ ನಿಮ್ಮ ಮನ್ಯಾಗ ಎಲ್ಲಾ ಚೆನ್ನಾಗಿದ್ದರಿ. ಅವ್ವ ಅಪ್ಪಾ ಅಣ್ಣ ತಂಗಿ ಎಲ್ಲ ಹಾ ಮಸ್ತ್ೀರಿ ಮಸ್ತ್ತ್ರಿ ತುಂಬ ಒಳ್ಳೇದು್
ನಿಮಗೆ ಬರಲ್ಲ ರೇವಂತ್ ಸಾಂಗ ಅಬೀಸ್ ಏಂದ್ರ
ನನ್ಗ ನ ನನಗ ನನ್ಗ ನನಗ ರೀ ಸ್ಪೋರ್ಟ್ಸ್ ಕ್ರಿಕೆಟ್ ಆಡ್ ತಿನ್ರಿ ಕ್ರಿಕೆಟ್ ನೋಡ್ತನ್ರಿ ಮತ್ತ್ ಹಾಡಾಡನು ಇಷ್ಟಾರಿೀ ನನ್ಗ ಹಾ ರೀ ಹ್ಮ್
ಚೆನ್ನಾಗಿತಿಲ್ಲ ನಿಮ್ದ ಹಬೀಸ್ ಎಲ್ಲಾ ನಿಮಗ್ ಆಡ ಬ ಬರಲ್ಲ ಏಟ್ರೀ ಒಂದ್ ತಿಂಗಿ ಹಾ ರೀ ಆಾಡ್ರಿ ನನಗೆ ಹಾಡ ಕಳರ್ ಅಂದ್ರೆ ಬಾಳ ಇಷ್ಟ ಮ ಚೆನ್ನಾಗಿ ಆಡ
ಎಲ್ರಿ ನಮಗ ಹಾಡ ಹಾಡದ್ ಇಷ್ಟಾರಿೀ ಆದ್ರ ನಾವ್ ಹಿಂದಿನಾಗ ಹಾಡ್ಬೋದ್ರಿ
ಹಾ ಹಿಂದೆ ನಾಗ್ ನಡಿಟೈತ ಇದ್ರೆ ನಾಬೀ ಹಿಂದಿದಾಗೆ ಆಡ ನಡೇ
ಆಡ್ಲಿ ರೀ ಹ್ಮ್ ನಿಂದ್ರಿ
ತರಿ ಮೇರಿ ಮೇರಿ ತೇರಿ ಪ್ರೇಮ ಕಾನಿ ಹ ನಹಿ ದೊಲಾಫ ಜೋ ಬಯಾನ ಹ ಪಾಯ ಕ ದೂಜ ಜೇಕೆ ಲಿಯೇಬಿನ ನಹಿ ತೆ
ಹಾರಿ
ಚ
ಹ್ಮ ಚಲೋ ಆಯ್ತ್ರಿ ನಿಮ್ಮ್ ವಯಸ್ಸ ಮುಂದ ಹಿಂಗ ನಿಮ್ ಡ್ರೀಮ್ ಎಲ್ಲೇಏನ್ ಇರನ್ೇಏನ್ೀ ಮುಂದ್ ಶೋದಾಗ ಹೋಗಬೇಕೇ್ರಿ ನಾ ಬಿ ಅಜ ತಿಂಗಪ್ಲೇ ಆಡ್ಬೇಕ್ರಿ ಅಂತ ಏನ ಇದ್ರ ಮೇಲೆ ಏನ್ರರಿ
ತ್ೀ ಒನ್ ಟೈಮಂಗ ನ ಅಂದು ಡ್ರೀಮ್ಐತ್ರಿ ಎಲ್ಲ ಐತ್ರಿ ಎಲ್ಲ ಫ್ಯಾಮಿಲಿ ನೋಡ್ೊಂಡ ಹೋಗ್ಬೇಕಾರೆ ರ ಒಬ್ಬನ ಮ ಇಬ್ಬರು ಂದ್ರೆ ಎಲ್ಲ ನಮ್ ಬಿಸ್ನೆಸ್ ಎಲ್ಲ ಯಾರ್ು ನೋಡ್ಬೇಕ ಅನಕ ನನ್ ಎಲ್ಲ ಬಿಟ್ಟ ಕೊಟ್ಟನ್ಿ ಎಲ್ಲ ಏನ್ ಹಬಜ ಏನ್ ಎಲ್ಲಾ ಮಾಡರ್ತೇನ್ೀ ನಾ ಸಕ್ರಿಫೈಸ್ ಮಾಡೇನ್ರಿ
ಕಕೊಂಡ ಮಾಡತ್ತೇರಿ ಏನ್ರಿ
ಹಾ ರೀ ಸಾ್ಯಾಕ್ರಿಫೈಸ್ ಮಾಡಿದೀವ್ರಲ್ಲ
ಹಾ ಚೆನ್ನಾಗೈತಿಲ್ಲ ನೀವು ಎಲ್ಲಾ ನೋಡ್ ಮಾಡುತ್ತೆ ಅಂದ್ರೆ
ಬರ್ರಿ ಅವ್ರ ಭಲ್ಕಿ ಬಂದ್ರ ಬರ್ರಿ ಈ ಕಡೆ ಎಲ್ಲಾ ನಿಮ ತೋರಿಸತೇವ
ಬರ್ತನ್ ರೀ ಹಂಗೇನ್ ಇಲ್ಿ ನಮ್ದು ಹೊಲ ಒಲ ತೋರಸ್ರಿ ನಾವಿ ನೀಮ್ರಿ ಬಂದಾಗ ನಾ್ ಊರಿ ಕರ್ಕೊಂಡ್ ಹ ಹೊತೇ್ರ ಚೆನ್ನಾಗಿ ನಮ್ಮ್ ಊ ಕಡೆ ಕೆಂಪ ಬಾಳೆಹಣ ಅಂದ್ರೆ ಬಾಳ ಫೇಮಸ್ ಐತ್ರಿ
ಹಾ ರ
ಹಾಗ ಎಲ್ಲ ತಿನಸ್ಕ್ರ ನೀವ್ ಊರ್ ಕಡೆ ಏನ್ ಫೇಮಸ್ ಐತ್ರಿ ಬಾಳಗ ಮಾಡ್ತೀನಿನಲ್ಲೇ
ಬಾಲ್ಕಿನಲ್ಲಿ ನಮ್ಲಕ ಜರ್ನಲ್ ಎಲ್ಲಾ ಎಲ್ಲಾರ ಸಿಕ್ತದೆ ಎಲ್ಲಾ ಹಂಗೇನ್ ಫೇಮಸ್ ಅನ್ ೇನಲ್್ರೆ ಪರ್ಟಿಕುಲರ್ ಆಗಿ ನಮ್ ಹೊಲ್ದಾಗ ನೋ ನಮ್ ಹೊಲ್ದಾಗ ನೋವು ಬಾಳೆ ಬಾಳಿಕೆ ಹಾಕಲ್ರಿ ಬಾಳಿಕೆ ಒಂದ್ ಹಾಕ್ ಹಾಕ್ತಿರಿ ಮತ್ತ ಟರ್ಬೂಜ ಹಾಕ್ತಿರಿ ಮತ್ತ ಟಮಾಟೆ ಹಾಕ್ತಿ ಸದ ಟಮೊಟಾ ನಡೆದಾರ ನಂಬಲ್ಲಕ್ಕ
ಹಾ
ಇದರ್ಕಿಂತ ಬಿಫೋರ್ ಟೂ ಮಂತ್ಸ್ ತ್ರೀ ಮಂತ್ಸ್ ಬಿಫೋರ್ ನಮ್ಮ ಬಲಕ್ ಇದು ಕಲಂಗಡಿ ಇದ್ರರಿ
ಹೌದೀ
ಹಾ ರೀ ಅವ್ವು ಹೋದ್ರಿ ಹೇಗಿದುವರಿ
ಚೆನ್ನಾಗೈತಿಲ್ಲಾ ನಿನ್ ಬಿಸ್ಿನನೆಸ್ ನೀ ಒಬ್ನೇ ಮಂಗ ಚೆನ್ನಾಗೈತೆಲ್ಲ ನಿಮ ಲೈಫ್ ಮುಂದ ಬೆಟಲ್ಲ ಅಂದ್ರೆ ಚಲೋ ಐತೆ ನೀವ ಭ ನೋಡ್ತಾ ಇ್ರಿ ಅಂದ್ರೆ ನಮ್ಮ ನಮ್ಮ ಅಪ್ಪ ಇಷ್ಟ ಆಸ್ತಿ ಕಳ್ತನ ಅಂತ ನೀವು ಹಾಳಾಗ್ಬೇಡ್ರಿ ಎಲ್ಲಾ ಮುಂದ
ಇಲ್ಲಲ್ರರಿ ಹಂಗ ಏನಿ ಇಲ್ರಿ ಹಂಗ ಇಲ್ರಿ ನಮ್ ಮದಿ ಮದಿ ಮದಿ ಯಜಗಿದ್ರಿ ನಮ್ದು ಇ
ಹಾ ಹ
ಮದಿ ಫಿಕ್ಸ್ ಆಗಿದೀರಿ ಮೊೆ ನೋಡ್ ಬಂದಿರ
ಹೌದ್ರೀ
ಇಲ್ ಮೊನ್ನೆ ನಮ್ಮ್ ಮದಿ ನೋಡ್ ಬಂದವರಿೀ ಅಲ್ಲಾ
ಹಾ ಹಾ
ಎಲ್ಲಾ ನೋಡ್ಕೊಂಡ್ಸಂದ್ ಎಲ್ಲಾ ಫಿಕ್ಸ್ ಮಾಡಿ ಬಂದಿದರಿ
ಹ್ಮ್ ಚೆನ್ನಾಗಿತಿಲ್ಲ ಅವಾಯನ ಏನ್ ಕೊರ್ಸ್ ಮುಗ ಮುಗ್ದಿದೆೇವನನ್ ಹ್ಮ ದಯ ಮುಗ್ದ ಇದ್ದೀರ ಚೆನ್ನಾಗಿೈತ್ತಲ್ಲ ಗೊತ್ತಾ ಇರ ಮುಂದ ಚೆನ್ನಾಗಿ ಒಳದಸ್ರೀ ವೈನಿಗ ಮುಂದ
ಅವ್ರದ್ದು ಅವ್ರದ್ದು ಲಾಸ್ಟ್ ಸಮಮ್ ಇದ್ದರಿ ಅವ್ರದ್ದು ಅ ಲಾಸ್ಟ್ ೈಮ ಎಲ್ಲ ಚೆನ್ನಾಗ ಓದಿದಿದ್ದಾರೆ ಅವರು್ರು ಓ್ತಂದ್ರೆಂದ ಮುಂದ್ ಎಜುಕೇಶನ್ ಮಾಡ್ಲಿರಿ ಅವರು ಹಂಗನಿಲ್ಲ ಕಂಟಿನ್ಯೂ ಮಾಡ ಅಂದಿಲ್ನಾ
ಹ್ಮ ಹಾ
ಯಾವಾಗ ಬಿ ಯಾರ್ ಯಾರಿಗ ಏನ್ ಇಂಟ್ರೆಸ್ಟ್ ಮಾಡ ಕೊಡ್ಬೇಕ್ರಿ ನೀ ನಮಗೆ ಏನ್ ಆಗ್ಲಿಲ್ರಿ ನ್ ಬರಕಲ್ಲ ಬಿಸ್ನೆಸ್ ಇತ್ತು ನಮಗೆ ನೋಡ್ಕೋಬೇಕಕ್್ ಅದ ಸಲ ನಾ ಎಲ್ಲ ಸಾಕ್ರಿಫೈಸ್ ಮಾಡಕೊಂಡು ಕುೂೇವ್ರೀ ನೋಡ್ದಿರಲ್ ನಾ ಎಡ್ಸಿ ಹಾಡ ಮಸ್ತ್ ಸಿಂಗಿಂಗ್ ಮಾಡ್ತಿರಲ್ರಿಲ್ಲಾ
ಹ್ಮ್ ಚೆನ್ನಾಗೈತಾರೆ ನೀವು್ ವಯಸ್ಸ ನೀವ್ ಹಾಡದು ಸಿಂಗಿಂಗ್ರೀ ಎಲ್ಲಾ ಭಾರಿ ಆಡ್ತಾರನೆ
ಎಲ್ಲಾ ಸ್ಯಾಕ್ರಿಫೈಸ್ ಮಾಡ್ಕೊತವ್ರಿ ಆಯ್ತ್ ಆಯ್ತ್ರಿ ಒಳ್ಳೇದಲ್ ನಿಮ್ರರಿ ಬಂತಂದ್ರಿ ಫೋನ್ಸ ರೀ ಇದು ನಂಬರ್ ಕ ಬಾಲ್ಕ ಬಂದ್ರ ಮೀಟ್ ಆಗಿರ್ತವ್ರೀ
ಹಾ ರೀ ಆ್ತ ಆಯ್ತನ್ರ
ಬರಿ ಎಲ್ಲಾ ನೋಡಸ್ ನಿಮಗೆಲ್ಲಾ ಬೀದರ್ ಕೋಟೆ ಮತ್ ಎಲ್ಲ ತೋರಿಸ್ತೇರಿ ಬೀದರ್ ಕೋಟೆ ಮತ್ತ ಗುರುನಾನಕ್ ಅಕ್ಕ ಗುಡಂಟೆಬುರಿ ಎಲ್ಲ ತೋರ್ಸತ
ಹಾ ರೀ ಎಲ್ಲ ತೋರ್ಸ್ರಿ ಚೆನ್ನಾಗಿ್ರೀ ನಮ್ಮ ಊರ್ ಕಡೆ ಬಂದ ಅಂದ್ರೆ ಬಿ ನಾನು ಬಿ ತೋರ್ಸೀ ನಮ್ಮ ಅಂದ್ರೆ ಇಲ್ಲ ಸುಲ್ಪ್ರದಾಯ ಬಾಳ ಆಳ್ವಕೆ ಮಾಡಬೇಕರು ರಾಜರು ಮನೆತನ ಬಾಳ ಐತ್ರಿ ಅವ ಎಲ್ಲಾ ತೋರಿಸಸ್ತೇನ್ರಿ
ಆಯ್ತಾಯತ್ರಿ ಹೌದ ಹೌದು
ಹಾ ಮತ್ರ ಹಿಂಗಗೆ ಹಚ್ತಾ ಇರಿ ಕಂಟಗದ ಇರ್ತಾ ಇರಿ
ಹೌದ್ರಿ ಮತ್ತೇನ ಮತ್ತೆ ನಿಮ್ದ ಏನ್ ನಿಮ್ ಮದೀಿ ಫ್ಯಾಮಿಲಿ ಏನ್್ರೀ ಮದಿ ಬಗ್ ಏನ್ ಪ್ಲಾನ್ ಹಾಕಿರ್ಲ್ರಿೀ ನಿಮ್ಮ ಮನ್ಯಾಗ
ಹಾಗಿದ ರೀ ನಿನ್ ಹೇತಾ ಇ ಹಿಂಗೆ ಕಾಂಟಕ್ ಇದರಿ ಸ್ವಲ್ಪ ಕಾ ಬತ್ತತೇರಿ ನಿಮ್ಮ ಮಗ
ಸರಿ ಸರಿ ಆಯ್ತ ಐತ್ರಿ
ಹಾ